ಹಲೋ ಹಾ ಸತ ಇದ ಏನ್ ಮಾಡ್ತಾ ಇದಯಾ
ಕುಂತಿದೆ ಮನೆಯಲ್ಲಿ
ಹ ಮತ್ತೆ ನೋಡದಿದ್ದೆ ಸಮಾಚಾರ
ನೀವೇನ್ ಮಾಡ್ತಿದ್ರ
ಏನ್ ನೋಡಪಾ ಸುಮ್ಮ ಆ ಕಡೆ ಹೊರಗಡೆ ಬಂದಿದ್ದೆ ಶಾಪ್ನಲ್ಲಿ ಕೂತ ಮ ಲ್ ಶಾಪ್ ನಲ್ಲಿ ಬೇಜಾರ್ ಬರುತ್ತತ್ತು ಅದಕ್ಕೆ ಹೊರಗೆ ಬಂದಿದ್ದೆ ಈಗ
ಪುರ ಇದ್ದೀರಾ ಮೆಡಿಶಾ ಮೆಡಿಕಲ್ ಶಾಪ್ನಲ್ಲಿ
ಹಾ ಒಬ್ಬನೇ ಇದ್ದೇನೆ ನೋಡಪ್ಪಾ ಸುಮ್ಮ ತಣ್ಣಾಗಿ ಕೂತಿದ್ದೆ
ಹೌದಾ ಡೈಲಿ ಎಷ್ಟಕ್ ಹೋಗದ ನೀವು ಡೈಲಿ ಮೆಡಿಕಲ್ ಶಾಪಿಗೆ
ಏನಂದ್ರೆ
ಡೈಲಿ ಎಷ್ಟು ಕೂ್ತೀರಾ ಮೆಡಿಕಲ್ ಶಾಪ್ಗೆ ನೀವು
ನಾವು ಮುಂಜಳೆ ಒಂಬತ್ತು ಗಂಟೆನಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಮಡ್ಕವಿ ಶಾಪ್ನಲಿ ಇರ್ತೀವೆ
ಡ್ಯೂಟ ಇರುತದಾ
ಹಾ ನೈಟ್ ಡ್ಯೂಟಿ ನ ಹೇಳ್ತತೆ
ಡೈಲಿ ಡೈಲಿ ಹೋಗಬೇಕು ಕ ರೆಗ ಇ ಇರಲ್ಲ ಅಲ್ಲಿವ್ ಹಾಕದ ನಿಮ್ಗೆ
ಇಲ್ಲ ನಮ್ದೇ ಮೆಡಿಕಲ್ ಶಾಪ್ ನಾವ ಯಾವಾಗ ಮನ್ಸ ಬರ್ತ ಯಾವಾಗ ಬಂದ್ ಮಾಡ್ತಿವಿ ಯಾವಾಗ ಮನ್ಸ ಬರ್ತಿ ಅವಾಗ ತೆಗಿರ್ತಿವಿ ಹಂಗೇನ ಇಲ್ಲಾ ಕಡ್ಡಾಯಾವ ಕುಂದ ರ್ಬೇಕು ಆದ್ರೆ ಬಿಜಿನೆಸ್ ರೂಲ್ ಇದೆ. ಸರಿಯಾಗಿ ಕುಂದ್ರಬೇಕು ಹಂಗದ್ರೆ ಕಸ್ಟಮರ್ ಬರುತ್ತೆ ಯಾವಾಗ ಬಂದ್ ಮಾಡು, ಬಾಳೆ ಯಾವಾಗ್ರೆ ಎಮರ್ಜೆನ್ಸಿ ಮದ್ವೆ ಏನ್ರ ಫಂಕ್ಷನ್ ಸಣ್ಣ ಟ ಪುಟ್ಟ ಫಂಕ್ಷನ್ ಅದು ಇದ್ರೆ ಬಂದ್ ಮಾಡ್ಕೊಂಡು ಹೋಗ್ತೇನೆ. ಇಲ್ಲ ಅಂದ್ರೆ ಒಬ್ಬ ನಮ್ಮ ತಮ್ಮ ಇದಾನೆ. ಅವ ಇಲ್ಲಂದ್ರೆ ಅವ ಮೆಂಟೈನ್ ಮಾಡ್ಕೊಂಡೊ ತನೆ.
ಹ್ಮ್ ಹ್ಮ್ ಹ್ಮ್ ಇದು ಮೆಡಿಕಲ್ ಯಾವ್ ದಿದೆ ವೆಟರ್ನರಿಯಾ ಫಾರ್ಮಸಿ ಇದ್ಯ?
ಫಾರ್ಮಸಿ ಅಲೋಪೆಥಿಕ್
ಆ
ಈಗ ವೆಟ್ರನರಿನೂ ಇಡ್ಬೇಕಂದೀನಿ.
ಹಾ ಇಡು ವೆಟ್ರುನರಿ ಇಡ್ಬೇಕು ಅದುನ್ನು ಒಳ್ಳೆ ಒಳ್ಳೆ ರೀತಿ ಅದುನ್ನು ಇದೆಯ ಉದ್ಯೋಗ.
ಹೌದು ವೆಟ್ರುನರಿ ಇಡ್ಬೇಕು ಮ್ಯಾಗಡೆ ಒಂದ್ ಬಿಲ್ಡಿಂಗ್ ಕಟ್ತಾ ಇದೀನಿ. ಅದ್ರಲ್ಲಿ ವೆಟ್ರುನರಿ ಇಡ್ಬೇಕನ್ ಮಾಡಿದಿನಿ ಯಾಕಂದ್ರೆ ನಮ್ ಕಡೆ ಜಾಸ್ ತಿ ಕುರಿ ಮತ್ತು ಆಕಳಾ ಸೂಗೆಷ್ಟು ಜಾಸ್ತಿ ಇದೆ. ಬೇಕಂದ್ರೆ ಆ ಆ ಅ ಇಲ್ಲಿ ಸುರಪುರ ತಾಲೂಕಿನಲ್ಲಿ ಜಾಸ್ತಿ ಇದಾರೆ. ಕುರಿಕಯರು ದನಕಾಯಾರು ಇದು ಜಾಸ್ತಿ ಆಗ್ತಿದೆ. ನಂಬಲ್ಲಿ ಅದ್ರ ಸಲಾಗಿ ಒಂದ್ ಬಿಲ್ಡಿಂಗ್ ಕಟ್ ಕಂಬೇಕ್ ಅಂತ ಮಾಡಿದೀನಿ.
ಇಲ್ಲೆಲ್ಲ ಕರೆಕ್ಟ್ ಕರೆಕ್ಟ್ ಇದೀಗ ಹಳ್ಳಿ ಹಳ್ಳಿ ಸೈಡಲ್ಲಿ ಕೊಟ್ ಗರಿ ಅಲ್ಲಿ ಹತ್ತಲ್ಲಿ ದನಗಳು ಬಾಳ ಇರ್ತವಲ್ಲಾ ಯಾಕಂದ್ರೆ ಕೃಷಿ ಮಾಡ್ತರಲ್ಲ ಅವ್ರು ಕೃಷಿ ಅದ್ರ ಮ್ಯಾಗೆ ಬಹಳ ಡಿಪೆಂಡ್ ಆಗಿರ್ತಾರ್ ಅವ್ರು ಈ ಸಣ್ಣ ಪುಟ್ಟಕ ಬರ್ತರೆ ಅದ್ಕಲ್ಲಿ ಬಹಳ ಅದು ಇದು ಗ್ರಾಹಕರು ಬಹಳ ಬರ್ ತರೆ ಮತ್ ನಿಮ್ಗೆ ಇದುನ್ನು ಬಹಳ ಪರ್ಮೆಂಟು ಗಿರಾಕಿಗಳ್ನ ಆಗ್ಬಿಡ್
ಹ್ಮ್ ಪರ್ಮೆನ್ ಒಂದು ವಿಶ್ವಾಸ ಅಂತ ಒಂದು ಇರುತ್ತದೆ ಅದು ನಾವು ಮೊದಲ್ ನಿಂತ ಒಂದ್ಸರ್ತಿ ನಂಬಲ್ಲಿ ಕಸ್ಟಮರ್ ಬಂದು ಹೋಯ್ತಂದ್ರೆ ಆಯ್ತು ಲೈಫ್ಟೈಮ್ ನಮ್ಮಲ್ಲೇ ಬರ್ಬೇಕವ. ಆ ತರ ನಾವು ಟ್ರೀಟ್ಮೆಂಟ್ ಕೊಡ್ ಆ ತರ ಟ್ಯಾಬ್ಲೆಟ್ ಕೊಡ್ತೇವೆ ಆ ತರ ಎಣ್ಣಿ ಕೊಡ್ತವೆ ಆ ತರ ಇಂಜೆಕ್ಷನ್ ಕೊಡ್ತ್ ಎಲ್ಲಾ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ವಿ ಅಂದ್ರೆ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಆಗುತ್ತದೆ. ಇಲ್ಲಪ್ಪಾ ಇದು ಬಾಳ ಒಳ್ಳೆ ಡಾಕ್ಟ್ರು ಇದಾರೆ ಮತ್ತ ಒಳ್ಳೆ ಮೆಡಿಶನ್ ಇದೆ ಒಳ್ಳೆದು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಮನಸ್ಸಿನಲ್ಲಿ ಬಂದ್ಬಿಡ್ತೈತೆ ಇದು ನೋಡ ಪ್ಪ ನಮ್ಮ ಅಣ ತಮ್ಮರು ಇದ್ದಂಗ ಐತಿ ಅಂಗಡಿ ಅಂತ ಡೈಲಿ ಬರ್ತಾರೆ ನಮ್ಮ ಅಂಗಡಿಗೆ.
ಹೌದೌದು ಈಗ ಒಂದು ಯಾವದೋ ಒಂದು ಕುರಿ ಸರಕಿಂದ್ ಬಂದ್ರೆ ನೀವು ಒಳ್ಳೇದು ಒಳ್ಳೆ ರೀತಿ ಔಷಧಿ ಕೊಟ್ರೆ ಒಂದೇವರು ಎತ್ತಾಲಿ ಕುರಿಯಾಲಿ ಆಕಾಲಿ ಎಮ್ಮೆ ಹುಲಿ ಏನೇ ಒಟ್ ಅವ್ರು ಮನೇಲಿ ಏನೇ ಒಂದು ಈಸರ ಸಾಕು ಪ್ರಾಣಿ ಅಥವಾ ಪ್ರಾಣಿಗಳಲ್ಲಿ ಏನೇ ಆದರೂ ನಿಂಬಲ್ಲಿ ಬರ್ತಾರೆ ಅವ್ರು ಮುಂದೆ.
ಹಾ ಹೌದ್ ರೀ ಬರೀ ಬರ್ತರೆ ಹಾಗೆ ನಂಬಲ್ಲಿ ವೆಟ್ರುನರಿ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯೆನ್ಸ್ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಡಾಕ್ಟ್ರು ತಗೊಂಬಂದು ಇಟ್ಕೊಲ್ಲ ಇಡ್ಲಾಗತೀವ್ ನಾವು.
ಹ್ಮ್ ಹೌದು ಆ ರೀತಿ ಅಂದ್ರೆ ತುಂಬಾ ಒಳ್ಳೆದಾಗುತ್ತೆ ಮತ್ತ ಪಿರಿಯನ್ಸ್ ಇರ್ಬೇಕು ಡಾಕ್ಟ್ರು ಹತ್ರ ಎಕ್ಸ್ಪೀರಿಯೆನ್ಸ್ ಸಂದ್ರೆ ಅವ್ರತ್ರ ಇದ್ದಿದ್ದು ಹೊರಾಗ್ ಬರ್ತದೆ ಏನೇನೋ
ಹಾ ಈಗ ನಂಬಲ್ಲಿ ಈಗ ಬಿ ಎಸ್ ಎಮ್ ಡಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟ್ರುನು ಇದಾರೆ ಸಣ ಸಣ್ಣ ಮಕ್ಕಳಿಗೆ ಏನಾರ ಆರಾಮ್ ಇರ್ಲಿಕ್ಕಂದ್ರೆ ಸ ನಂಬಲ್ಲೆ ಬರ್ತರೆ ಏನಿಲ್ಲ ಅಂದ್ರೆ ಒಂದ್ ದಿನಕ್ಕೆ ಮಕ್ಕಳ ಪೇಶಂಟ್ ಎಷ್ಟ್ ನೋಡ್ತರೆ ಗೊತ್ತಾ ಒನ್ ಒನ್ನೂರ ಇಪ್ಪತ್ತರ್ ನಿಂದ ಒಂದ್ನೂರ ಐವತ್ತಿರ್ತರ್ ನೋಡ್ತಾರೆ ದಿನಕ್ಕೆ
ಓ ಹಂಗಂದ್ರೆ ತುಂಬಾ ಫೇಮಸ್ ಆಗಿದ್ಯಪ್ಪಾ ನಿಮ್ದು ಮೆಡಿಕಲ್ಲು ಮೆಡಿಕಲು ಅದು ಎರಡು ಏನ್ ನೂರ ಇಪ್ಪತ್ತು ಅಂದ್ರೆ ಸುಮ್ನೆ ಆಯ್ತಾ
ಹಾ ಡೇಲಿ ನಮ್ದು ಎಷ್ಟೈತಿ ಗೊತ್ತಾ ಬಿಸ್ನೆಸ್ಸು ಒಂದರಿಂದ ದೀಡ್ ಲಕ್ಷ ತನ ಹೋಗ್ತದೆ
ಹಾ ಬಾಪಾಪಾ
ಡದಲ್ಲಿ ನಮ್ಗೆ ಎಷ್ಟು ಉಳಿತ ಗೊತ್ತಾ ಡೇಯಲ್ಲಿ ಮೂವತ್ ಸಾವಿರ ರೂಪಾಯಿ ಉಳಿತಿದೆ
ಹ್ಮ್ ಹ್ಮ್ ಹೌದೌದು
ಹಾ ಎಲ್ಲಾ ನಮ್ಮಲ್ಲಿ ಬ್ರ್ಯಾಂಡ್ ಮ್ಯಾಂಡ್ ಸಕೆಂಡ್ ಬ್ರ್ಯಾಂಡು ಅಲ್ಕಿಮ್ ಬ್ರ್ಯಾಂಡು ಮತ್ತ ಅಂದ್ರೆ ಲುಪಿನ್ನು ಸಿಪ್ಲಾ ಕಂಪ್ನಿ ಎಲ್ಲಾ ಬ್ರ್ಯಾಂಡ್ ಬ್ರ್ಯಾಂಡ್ ಕಂಪ್ನಿನೇ ಇದೆ ನಂಬಲ್ಲಿ ಯಾಕಂದ್ರೆ ಜಲ್ದಿ ಅನಮ ಆಬೇಕು ಅಲ್ಲ ಅದ್ರ ಸಲಾಗಿ ಎಲ್ಲಾ ಗುಳಗಿಣ ಮ ಸಂಗ್ ಆಗಿದ್ದ ಕಂಪನ ಬ್ರಾಂಡಂಡ ಕಂಪನದುು
ಹೌ ಹೌದೌದು ಎಲ್ಲ ಎಲ್ಲಾ ಗುಳಿಗೆಯಲ್ಲಿ ಟಾಣಿಕ್ ಎಲ್ಲಾ ಸ್ಟ್ರಾಂಗ್ ಆ ಚಲೋ ಒಳ್ಳೆ ಕಂಪ್ನ ಇದ ಇದ್ರು ಒಳ್ಳೆ ಜಲ್ದಿ ಒಳ್ಳೆ ರೀತಿಯಲ್ಲಿ ಆರಾಮಾಗಿದ್ರೆ ಮುಂದೆ ನಿಮ್ಗುನು ಯೂಸ್ ಆಗುತ್ತೆ ಅವರು ಗ್ರಾಹಕಗಳುನು ಜಲ್ದ ಬಹಳ ಅವರ ಊರಲ್ಲಿ ಯಾರತರ ಈಗ ಒಬ್ಬ ಒಬ್ಬರು ವೈದ್ಯರ ಅಂದ್ರೆ ಅವರು ಇನ್ನೊಬ್ಬರ ಮನೆ ಹತ್ರ ಹೇಳ್ಕೊಂಡ್ರೆ ಯಾರು ಅವರು ಸಂಬಂಧಿಕರು ಹೇಳ್ತಾರೆ ಈ ತರ ಡಾಕ್ಟರ್ ಇದಾರೆಪ್ಪ ಇದರಲ್ಲಿ ಒಳ್ಳೆ ರೀತಿ ಸ್ಟ್ರಾಂಸ್ಟ್ ಮತ್ತು ಕ್ವಾಲಿಟಿ ಚಲೋ ಕೊಡುತ್ತಾರೆ ಅಂತೇಳಿದ್ರೆ ನಿಮ್ ಮೆಡಿಕಲ್ ನಿಮ ಹಾಸ್ಪಿಟ್ಲ್ ಹೆಸರು ಎಲ್ಲಾ ಊರಲ್ಲಿ ಇದಬಡ್ ಬುಲ ಎಲ್ಲ
ಹ್ಮ ಕರೆಕ್ಟ್ ಕರೆಕ್ಟ್ ಐತೇನೆ ಮಾತು ಹಂಗೆ ಆಗಿದೆ ನಮ್ದು ನಮ ಪ್ರಚಾರ ನೋಡಿ ಹೆಂಗ ಈಗ ಪ್ರಚಾರ ಆಗಿದೆ ಗತ್ತಾ ಒಂದ ನಿಂದ ಒಂದು ಒಂದರ ನಿಂದ ಒಂದು ಹಿಂಗ ಆಕರಿ ಜಾಸ್ತಿ ಪ್ರಚಾರ ಆಗ ಇದೆ ನಮ್ದು ನಾವ್ ಏನು ಅಡ್ವರ್ಟೈಸ್ಮೆಂಟ್ ಮಾಡಿ ಇಲ್ಲ ಏನು ಮಾಡಿಲ್ಲ ನಾವವು ಒಂದು ಕಾಂಪ್ಲೇಂಟ್ನು ಅಂಚಿಲ್ಲ ಇನ್ನಾದ್ರ ಈಗ ನೋಡು ಹೊಸ ಹೊಸಾಗಿ ಇರುತ್ತದೆ ಈ ಹೊಸ ಹೊಸ ಇದರು ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಗೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಾಗಸ್ತಾರೆ ಈಗ ಜನರೇಷನ್ ಹೆಂಗಿದೆ ಗೊತ್ತಾ ಒಂದು ವಿಡಿಯೋ ವೈರಲ್ ಆಯತ ಅಂದ್ರೆ ಆಯ್ತು ಕಲಾಂದೇ ಬಿಸ್ನೆಸ್ ಹಿಂಗಿದೆ ಹಾ ಏನ್ರೆ ಒಂದು ಸಣ್ಣ ಅಂಗಡಿ ಇದನ್ನು ವಿಡಿಯೋ ಮಾಡೋದು ಅಪ್ರೋಲ್ ಮಾಡೋದು ಎಲ್ಲಾ ಈ ತರ ಮಾಡ್ಲತಿದ್ದಾರೆ ನಮ್ದೇನು ಫಸ್ಟ್ ನಾವು ಏನ್ ಅಡ್ವರ್ಟೈಸ್ಮೆಂಟ್ ಇಲ್ಲ ಏನಿಲ್ಲ ನ ಚನ್ನಾಗಿ ಟ್ರೀಟ್ಮೆಂಟ್ ಅಂತಾನೆ ಅಡ್ವರ್ಟೈಸ್ಮೆಂಟ್ ಆಗ್ಬಿಡ್ತು ನಮ್ದು
ಹೌದೌದು ನೀವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನಸಿನಿಂದ ಆಹ ಆ ಗ್ರಾಹಕ ಆತ್ಮವಿಶ್ವಾಸ ಪ್ರೀತಿಯಿಂದ ಒಳ್ಳೆ ಒಳ್ಳೆ ಗುಳಿ ಗುಳಿಗೆಗಳು ಕಮ್ಯುನಟಿಗೆ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ರು ಅಡ್ವರ್ಟೈಸ್ಮೆಂಟ್ ಏನು ಬೇಕಾಗಿಲ್ಲ ಅವರೇ ತಾನಾಗಿ ಬರ್ತಾರೆ ನಿಮ ಏ ಮಡಿಕಲ್ ಅವ್ರಿಗೆ ಕೇಳ್ಕು
ಹ್ಮ ನಮ್ದು ಹಂಗೆ ಆಗಿದೆ ಅದ್ರ ಸಲಾಗೆ ಎಷ್ಟು ನಡೆದಿದೆ ನಮ್ದು ಈಗ ನೋಡಿ ನಮ ಈಗ ನಮ್ದ ನೋಡಿ ಕಿರಿ ಬೇರೆ ಇನ್ನೊಬ್ಬ ಹಾಕಿದ್ದಾನೆ ಈಗ ಅವ್ರು ಎಷ್ಟು ಗುಲ್ಬರ್ಗ ನಿಂದು ಬಂದ ನಮ್ಮ ಹಳೆಯಲ್ಲಿ ಹಾಕಿದಿದ್ದಾರೆ ಅವರು ಹಳ್ಳೆ ಅಂದ್ರೆ ಏನಲ್ಲ ನಮ್ದ ತಾಲೂಕು ಕಿದೆ ಒಂದು ಕೆಂಬೈಿ ಇದು ಇನ್ನ ತಾಲೂಕ ಆಗಿಲ್ಲ ಹುಬ್ಬಳಿ ಇದೆ ಅದು ತಾಲೂಕ್ ಕೊಡೋದಿತ್ತು ಸುರ್ಪೂರ್ಗೆ ಕೊಟ್ಟಿದ್ದಾರೆ ಅವರು
ಹ್ಮ ಹ್ಮ್ ಹೌದೌದು
ಹ ಅದ್ರ ಸಲಾಗಿ ಅವ್ರು ಏನ್ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ಅಂತ ಎ್ ಬಿ ಬಿ ಎಸ್ ಎಮ್ ಡಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಬಂದ್ ಕರಿ ನಮ್ಮ ಮುಂದೆ ಹಾಕಿದ್ದಾರೆ ಅವರು ನಮ್ ಕಾಂಪಿಟಷನ್ ಮಾಡ್ಬೇಕಂತ ಅವ್ರದದುು ಏನಿಲ್ಲ ಅಂದ್ರೆ ಈಗ ಹಾಕಿದ್ದಾರೆ ಫಸ್ಟ್ ಈಗ ಹೊಸ ಹೊಸ ಆದ ಅಂತ ಕೇಳರಿ ತೋ ತೋರ್ಸಿದ್ರು ಎಲ್ಲರೂ ತೋರ್ಸಿದ್ರು ನಂಬಲ್ಲಿ ಅದಕಂದ್ರೆ ಜಾಸ್ತಿ ರಶ್ ಇರ್ತದೆ ಯಗಪ್ಪಾ ಎರಡ್ ಮೂರ್ ತ ಕುಂದಿರ್ಸಿ ತೋರ್ಸಕ್ ಇ ಇವನು ಡಾಕ್ಟರ್ ದಾನ ಅಂತ ಕೇಳರಿ ತೋರ್ಸಾರ ಅವ್ರು ನಾಲ್ಕೈ ಸಾರ್ದ ತೋರ್ಸಾರ ಏನಪ್ಪಾ ಯ್ಮೋಸ್ಟ್ ಸತಿ ಹೋದ್ವಿ ನಾಲ್ಕೈದು ಸಾವಿರ ರೂಪಾಯಿ ಖರ್ಚ ಅದು ಎಲ್ಲ ಅದು ಇಏ ಆದ್ರ ಆರಾಮಾಗಿಲ್ಲ ಸುಮ್ ನಮ್ಮ ಮೊದ್ಕ್ಟ್ರ ಚಲೋ ಇದ್ದ ಅಂತಕಿ ಮತ್ತ ಏನ್ ಮಾಡ ನಂಬಲ್ಲಿ ಬರ್ಲತಾರ ಮತ್ತ
ಹೌದೌದು ಇಲ್ಲ ನೀವು ಒಳ್ಳೆ ರೀತಿತ್ತು ಜನರಿಗೆ ಒಳ್ಳೆ ರೀತಿ ಉುಳಿಗೆ ಕೊಟ್ರ ಯಾವ ಎಂತ ಯಾರಾದ್ರರು ಬೇರೆ ಬೇರೆ ಹೊಸಬ್ ಡಾಕ್ಟರ್ ಬಂದ್ರುನು ಮತ್ತ ಬ ಬರೋದು ನಿಮ್ಮಲ್ಲಿ ಬರೋದು ಅವರು ಮತ್ತೆ
ಹಾ ಅದರ ಆಯ್ತು ಕೊಡುವಪ್ಪ ನೀ ಏನ್ ಮಾಡ್ತಾ ಇದೀಯಾ ಮತ್ತೆ ಈಗ
ನಾನು ಅದೇ ಸ್ವಲ್ಪ ಡಿಪ್ಲೊಮ್ ಮಾಡಿದೀನಿ ಇನ್ನೊಂದ ವರ್ಷ ಡಿಪ್ಲೊಮ್ ಇದೆಯ ಮುಂದೆ ನೋಡ್ಬೇಕು ಇಂಜಿನಿಯರ್ ಮಾಡ್ಬೇಕಂದ್ ಮಾಡಿದೀನಿ ಏನಾತದ ಗೊತ್ತಲ್ಲ ಆ ಕಡೆ ಸೈಡ್ ಬಿಜಾಪುರ್ ಮಾಡ್ಬೇಕಂತ ಮಾಡೀನಿ
ಹಾ ಬಿಜಾಪುರ್ ಮಾಡ್ಬೇಕಂದಿರಾ ಈಗ ಮತ್ತ ಈಗ ಐ ಟಿ ಐ ಎಲ್ಲಿ ಮಾಡಿದ್ದ
ವೈಟ್ಯಾ ನಾ ಅಲ್ಲೇ ಇದ್ರ ಗುಲ್ಬರ್ಗ ಮಾಡಿದೀವಿ ನಾವು
ಗುಲ್ಬರ್ಗ ಮಾಡಿರಿ
ಹ ಐಟಿಐ ಐಟಿಐ ಡಿಪ್ಲೊಮ ಐಟಿಐ ಫೀಸ್ದು ತಿಂಗ ಎಷ್ಟು ವರ್ಷಿಗ್ ಎಷ್ಟು ಎಷ್ಟು ಒಂಬತ್ತರಿಂದ ಹತ್ತ ಸಾವಿರ ಬರ್ತದ ನೋಡ ಐಟಿಐ ಗ್.
ಒಂದ್ ವರ್ಷಿಗೆ ಒಂಬತ್ತರಿಂದ ಹತ್ತ
ಒಂಬತ್ತರಿಂದ ಹತ್ತು ಸಾವ್ರ ಗೌರ್ಮೆಂಟ್ ಅಂದ್ರೆ ಕಡಿಮೆ ಇದೆ ಗರ್ಮೆಂಟ್ ಯಾಕಂದ್ರೆ ಗೌರ್ಮೆಂಟ್ ಗೌರ್ಮೆಟ್ ಎಲ್ಲಿ ಆದ್ರು ನೋಡಿ ಗೌರ್ಮೆಂಟ್ ಸೀಟ್ ಸಿಗಲ್ವಾ ಸಿಗಲ್ಲ ಬಾಳ ಅದಕಲ್ಲಿ ಅಲ್ಲಿ ಸ್ವಲ್ಪ ಫೀಸ್ ಕಮ್ಮಿ ಐದರಿಂದ ಆರ್ ಅಂತಾ ಇರುತ್ತೆ ಇದು ಪ್ರೈವೇಟ್ ಏನೋ ಶೀಟ್ ಸಿಗತದೆ ಅದಕ್ಕೆ ಸ್ವಲ್ಪ ಅಮೌಂಟ್ ಬಹಳ ಇರ್ತದೆ ಯಾಕಂದ್ರೆ ಇಲ್ಲಿ ಅಯ ಪ್ರೈವೇಟು ಡೈಲಿ ಕಾಲೇಜು ಪ್ರಾಕ್ಟಿಕಲ್ ಬಹಳ ತೋತಾರೆ ಇದು ಮತ್ತು ಗೌರ್ಮೆಂಟ್ ಪ್ರೈವೇಟಲ್ಲಿ ಪ್ರಾಕ್ಟಿಕಲ್ ಇನ್ನೂ ತೋ ತೋತಾರೆ ಬಟ್ ಎಂಟ ದಿನಕ್ಕ ಒಂದಸರಿ ನಾಲ್ಕ್ ದಿನಕ್ಕ ಒಂದ್ಸರಿ ನಮ್ಗನ್ ಫೋನ್ ಗಿನ್ ಹಚ್ಚಲ್ಲ ಅವರು ಬಂದ್ರ್ ಬರ್ರಿ ಯಾರನ್ ಬಿಟ್ಟ್ರ ಬಿಡ್ರಿ ಈ ತರ ಇರ್ತದೆ ನೋಡಿ ವ್ಯವಸ್ಥೆ.
ಹೌದೌದು ಪ್ರೈವೇಟ್ ನಲ್ಲಿ ಒಂದ್ ದಿನ ಕ್ಲಾಸ್ ಬಿಟ್ರೆ ಪೇ ಪೇರೆಂಟ್ಸ್ ಗೆ ಫೋನ್ ಹೊತ್ತದೇ ತಂದೆ ತಾಯಿಗೆ ಫೋನ್ ಹೊತದೇ ಹೌದ.
ಹ ಹ ಫೋನ್ ಹಚ್ ತ್ತಾರೆ ನಮ್ಗುನು ಫೋನ್ ಹಚ್ಚತಾರೆ ಬರ್ರ ಪ್ರಾಕ್ಟಿಕಲ್ ಇದೆ ಇಲ್ಕಂದ್ರರು ನಿಮ್ದು ಎಕ್ಸಾಮ್ ಹಾಲ್ ಟಿಕೆಟ್ ಬರಲ್ಲ ಈ ರೀತಿ ಹೇಳ್ಬಿಡ್ತಾರೆ ನಮ್ಗೆ. ಹ್ಮ್ ಗೌ ಗೌರ್ಮೆಂಟ್ ಅಂತ ಅಂದ್ರೆ ಆ ತರ ಅಲ್ಲ ಗವರ್ಮೆಂಟ್ ಅಂದ್ರೆ ನೀವ ಬಂದ ಬರರ ಬರಿ ಬಿಡರೆ ಬಿಡ್. ನಾವ್ ಅಂದ್ರೆ ಎಷ್ಟ್ ಮಂದಿ ಇಬ್ಬ್ರೇ ಬಂದ್ರೆ ಇಬ್ರಿಗೆ ನಾವು ಪ್ರಾಕ್ಟಿಕಲ್ ಹೇಳ್ತಿ ಇಬರಿಗೆ ಕ್ಲಾಸ್ ಹೇಳ್ತಿ ನಾವು ಫೋನ್ಚ್ಚಿ ಈ ತರ ಕರೆಯಲ್ಲ ನಿಮ್ ಇಷ್ಟ ಈ ತರ ಹೇಳ್ತಾರೆ ಗೌರ್ಮೆಂಟ್ಲ್ಲಿ.
ಹೌದೌದು ಕರೆಕ್ಟ್ ಇದೆ ಅದನ್ನು ಕರೆಕ್ಟ್ ಇದೆ ಪ್ರಾವಿಟ್ ಹಚ್ಚದು ಚಲೋ ಚಲೋ ಚಲೋ ಮಾಡಿದಾರ ಏನ್ ನೀವ್ ಒಬ್ರೇ ಮಾಡಿದ್ರಾ ಏನ್ ನಿಮ್ ಫ್ರೆಂಡ್ಸ್ ಅದು ಎಲ್ಲಾ ಪ್ರೇಮರಿ ಫ್ರೆಂಡ್ಸ್ ಅದು ಹೋಗಕಿರಿ ಮಾಡಿರಿ
ಇಲ್ಲ ನಮ್ಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಂದ್ ಮೂವರು ಇದ್ದರು ಪಿ ಯು ಸಿ ಫ್ರೆಂಡ್ಸ್ ಅಂತ ಅವ್ರು ನಾವು ಕಲ್ತೆ ಮಾಡಿದ್ವಿ ಅಲ್ಲಿ ಗುಲ್ಬರ್ಗ ಅವರ್ದುನು ಮುಗತು ನಮ್ದನ್ನು ಮುಗೀತು ಅವ್ರ ಇನ್ ಆ ಕಡೆ ಒಬ್ಬ ಅದ್ರಾಗ ಒಬ್ಬ ಈ ಕಡೆ ಮತ್ ಮುಂದೆ ಏನೋ ಜಾಬ್ ಮಾಡತೀನಿ. ಅಂತ ಆ ಕಡೆ ಹೋಗಿದ್ದಾನೆ. ಇನ್ನೂ ಇಬ್ರು ಇದೇ ಡಿಪ್ ಲೋ ಮಾಡ್ಲತ್ತಿದ್ದಾರೆ ಇನ್ನ ಒಂದ್ ವರ್ಷದ ಅವ ಮುಗಿತದೆ ನಾ ಅದೇ ನಂದು ಮುಗಿತದೆ ಈ ವರ್ಷ ನೋಡ್ಬಕ್ ಮುಂದ ಎಂಜಿನಿಯರ್ ಒಳ್ಳೆ ರೀತಿಯಲ್ಲಿ ಒಳ್ಳೆ ಎಲ್ಲನೋ ಸೀಟ್ ಒಳ್ಳೆ ಕಾಲೇಜ್ ಸಿಕ್ಕ್ರೆ ಇಂಜಿನಿಯರೇ ಮಾಡ್ಬೇಕು ಎಲ್ಲಾದ್ರು
ಹೌದಾ ಈಗ ಡಿಪ್ಲೊಮೊ ಮೇಲೆ ನೀವು ಬೆಂಗ್ಳೂರ್ ಹೋದ್ರೆ ನಿಮ್ಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಹಣ ಎಷ್ಟು ಒಂದ್ ತಿಂಗಳಿಗೆ
ಅಲ್ಲಿ ಸ್ಯಾಲ್ರಿ ನೋಡಿ ಅಲ್ಲಿ ಒಂದು ಫಸ್ಟ್ಗೆ ಎರಡ್ ವರ್ಷ ಅಂತ ಎರಡ್ ವರ್ಷ ಟ್ರೈನಿಂಗ್ ಅಂತ ಕೊಡ್ತಾರೆ ಬರೇ ತಿಂಗಳಿಗೆ ಅವರು ಆ ಎರಡು ವರ್ಷಕ್ಕೆ ಟ್ರೈನಿಂಗ್ ಎರಡ್ ವರ್ಷ ಕೊಟ್ ಮೇಲೆ ಆಮೇಲೆ ಮುಂದ್ ಏನ್ ಮಾಡ್ತಾರೆ ನಮ್ ನಮ್ ಕೆಲ್ಸದ ಮ್ಯಾಗ ನಮ್ಗ ಮುಂದ ಪರ್ಮಿಟ್ ಮಾಡ್ಕೊತಾರೆ ಅಲ್ಲಿ ನೋಡಿ ಸ್ಟಾರ್ಟಿಂಗ್ ಕೊಟ್ಟ ಬರಿ ಟ್ರೈನಿಂಗ್ ನಮಗು ಇಪ್ಪತ್ತು ಲಕ್ಷದಂದ ಇಪ್ಪತ್ತೆರಡು ಸಾವಿರ ಕೊಡ್ತಾರೆ ಇಲ್ಲಿ ಸ್ಟಾರ್ಟಿಂಗ್ಗೆ
ಸರಿಯಾಗಿದೆ ಅಂಗಂದ್ರೆ ಸರಿಯಾಗಿದೆ ಮತ್ತೆ ಟ್ರೈನಿಂಗ್ ಎರಡ್ ವರ್ಷ ನೋಡರ್ತಾನ. ನಿಮ್ಗೆ ಇಪ್ಪತ್ತ ಎರಡ್ ಸಾವಿರ ರೂಪಾಯಿ ಕೊಟ್ರೆ, ಚೆನ್ನಾಗಲ್ಲ ನಿಮ್ಗೆ ಊಟ ನಾಷ್ಟ ಎಲ್ಲ ಅವ್ರೆ.
ಎಲ್ಲ ಅವರೇ ಹ ಎಲ್ಲ ಎಲ್ಲ ಎಲ್ಲ ಅವರೇ ರೂ ರೂಮ್ ಗೀಮ್ ಎಲ್ಲ ಅವ್ ನಮ್ದ್ ಏನ್ ಇಲ್ಲ ಯಾಕಂದ್ರೆ ಅವ್ರೇ ಬರ್ತಲ್ಲ ನಮ್ನ್ ಕರ್ಕೊಂಡ ಹೋಗಾಕ್ಕೆ ಕಾಲೇಜಗೆ ಅವರ ದೊಡ್ ದೊಡ್ ಕಾಂಪಿನೇಷನ್ ಬರ್ತಾರೆ ಅವರ ಕರ್ಕೊಂಡ್ ಹೋಗತಾರೆ ನಮ್ ಅ ಅವರ ಕರ್ಕೊಂಡ ಹೋಗಿ ಟ್ರೈನಿಂಗ್ಗೆ ಬರಿ ಇಪ್ಪತ್ ಸಾವಿರ ಕೊಡ್ತಾರೆ ಸ್ಟಾರ್ಟಿಂಗ್ ಇನ್ ಮೊಂದ್ ನಾವ್ ಚಲೋ ಕೆಲ್ಸ ಎಕ್ಸ್ಪೀರಿಯನ್ಸ್ ಚಲೋ ಇತ್ತಂದ್ರ ಮತ್ ಮುಂದೆ ಪೋಸ್ಟ್ ಮ ಇನ್ನ ಪ್ರಮೋಷನ್ ಮಾಡ್ತಾರೆ. ಸಲ್ರಿ ಇಪ್ಪತ್ತಳ ಮೂವ ಇಪ್ಪತ್ತು ಇದು ಇಪ್ಪತ್ತೆಂಟದು ತರ ಮಾಡ್ತಾರೆ ಮುಂದೆ
ಸರ್ಯಾಗಿದೆ ಬಿಡಪ್ಪಾ ನಿಮ್ ಡಿಪ್ಲೊಮೊ ಒಂದು ಕೋರ್ಸ್ ಇದೆ ಅಲ್ಲ ಬಾಳ್ ಸರಿಯಾಗಿದೆ ಹಂಗಂದ್ರೆ ಹಂಗಂದ್ರೆ ನಮ್ ಫ್ರೆಂಡ್ ಇದ್ದಾನೆ ಅವ್ನಿಗ್ ಅದೇ ಮಾಡ್ಲಾಕಸ್ತೀನಿ ಈಗ ನೀವು ಕಾಲೇಜ್ ಹೋಗ ಹೋಗ್ತಿರಲ್ಲ ಕಾಲೇಜ್ ಹೋದ್ಮೇಲೆ ನಿಮ್ಗೆ ಹಾಸ್ಟೆಲ್ ಸೌಲಭ್ಯ ಹೆಂಗೆ ಏನ್ ನೀವೇ ಅಡುಗೆ ಮಾಡ್ಕೋಬೇಕಾ ಚಲೋ ಆಗುತ್ತಿದೆ ನಿಮ್ಗೆ
ಇಲ್ಲ ಈಗ ಕಾಲೇಜ್ ಆದ್ ಕಾಲೇಜ್ ಆದ್ಮೇಲೆ ಎಲ್ಲ ಎಲ್ಲ ಎಲತುಲಿ ಹಾಸ್ಟೆಲ್ ಅಂತ ಇರಲ್ಲ ಒಂದ ಒಂದೊಂದು ಒಂದೊಂದು ಇದರಲ್ಲಿ ಇಷ್ಟ ಇರ್ತದೆ ಒಂದರಲ್ಲಿ ಇರಲ್ಲ ಹಾಸ್ಟೆಲ್ ಅಂದ್ರೆ ಹಾಸ್ಟೆಲ್ ಇದ್ ಎಲ್ಲಿ ಇರ್ತದ ನೋಡಿ ಅಲ್ಲಿ ಹಾಸ್ಟೆಲ್ ಮಾಡ್ಕೇಬೇಕಾಕಂದ್ರೆ ಒಳ್ಳೇದು ಅಲ್ಲಿ ಹಾಸ್ಟೆಲ್
ಸರಿ ತಗೋಪ್ಪಾ ಕಾಲ್ ಬರ್ತಾ ಇದ್ದೆ ನನ್ಗೆ ಆಮೇಲ್ ಹಚ್ತೇನೆ. ಕೇಳನ ಅಂತ
ಸರಿ ತಗೋ ಆಯ್ತಾ ಸರಿ ಓಕೆ